ಹಲೋ
ಹಲೋ ಹಾ
ಹ ಊಟ ಅಣ್ಣ ಹಾಗಲ್ಲ ನೋಡಪ ನಿಮ್ದು ಇವಾಗ ಜಸ್ಟ್ ಮಾಡಿದೆ ಅಣ್ಣ ನಿಂದು ಇನ್ನೂ ಆಗಿಲ್ಲ ಹ ಏನ್ ಮಾಡ್ತಿದ್ರು ಅಣ್ಣ
ಏನು ಇಲ್ಲ ಊರ್ಗ್ ಬಂದಿದ್ದೆ ಅಲೋ
ಯಾವ್ರಣ್ಣ ಯಾವ್ರಣ್ಣ
ಆ ನಮ್ ಜಾಳೆ ಜಾಲಲಿ
ದೇವದುರ್ಗ ಅತ್ರ ಅಣ್ಣ ಹ ಹಾ ನೆಟ್ವರ್ಕ್ ಐತಿಲ್ಲಣ ಕರೆಕ್ಟ್
ಹ ಕರೆಕ್ಟ್ ನೆಟ್ವರ್ಕ್ ಇದೆ ಸ್ವಲ್ಪ ನಂದು ಇದು ಏರ್ಟೆಲ್ ಇದೆಯಲ್ಲ ಇಲ್ಲಿ ಜೀವ ಬರುತ್ತೆ ಹಂಗಾಗಿ ಸ್ವಲ್ಪ ಇದಾಗುತ್ತೆಷ್ಟೆ.
ಹೌದಣ ಕಾಲೇಜ್ ಅಣ್ಣ ನಿಮ್ದು.
ನಮ್ ಕಾಲೇಜಾ ಇಲ್ಲಯ ಸುರ್ಪೂರು ಸುರ್ಪುರು ಡಿಗ್ರಿ.
ಯಾವ್ದಣ್ಣ ಸುರ್ಪುರ ಡಿಗ್ರಿ ಕಾಲೇಜ್ ಅಣ್ಣ
ಹಾ ಗೌರ್ಮೆಂಟ್ ಕಾಲೇಜ್ ಅದೆಲ್ಲ
ಹ ಹಾ ನಾವು ಇಲ್ಲೇ ಸುರ್ಪುರ್ದವರು ಅಣ್ಣ ಹಾ ಕೇಳ್ತೈತ ಅಣ್ಣ
ಹೌದಾ
ಹ್ಮ
ನಿಮ್ ಸುರ್ಪುರ
ಸುಪೂರ ಹ ಅಣ್ಣ ಸುಪೂರ
ಹೌದಾ
ಹ ಬಚ್ಚಿತಿರಣ್ಣ
ಹೌದು ಬಿಚ್ಚಿತ್ತೀರೆನೋ
ಹಾ
ಹ ಹೌದ ದೇವ್ ಯಾಗ್ ಪರಿಚಯ
ದೇವ್ ಅಂದ್ರೆ ಯಾವ್ದಣ್ಣ ಆತೂ
ದೇವ್ ಅಂತ ನಂಬರ್ ಕೊಟ್ಟಿರೋ ದೇವ್ನ
ಹಾ ಇಲ್ಲ ಅಣ್ಣ ಅಂದ್ರೆ ಮಾರುತಿ ಅಣ್ಣ
ಮಾರುತಿನ
ಮಾರುತಿ ಹಾ
ಹಾ
ನಿಮ್ದೇ ಏನ್ ಟಾಸ್ಕ್ ಕಂಪ್ಲೀಟ್ ಆಯ್ದಣ್ಣ
ನಮ್ದಾ ಇಲ್ಲ ಇನ್ನ ಇದೆ.
ಹಾ
ಕೀಲೆ ನೋವು ಸ್ವಲ್ಪ.
ಹೌದು ಹೌದೌದು.
ಮತ್ತೆ ಮನೆಲೆೆಲ್ಲ.
ಮತ್ತೆ ಮನೆಯಲ್ಲಿ ಎಲ್ಲಾ ಚೆನ್ನಾಗಿದ್ದರ ಆ ಅಣ್ಣ ಚೆನ್ನಾಗಿದ್ದಾರಣ್ಣ
ಹಾ ಚೆನ್ನಾಗಿದಾರೆ ಎಲ್ಲಾ
ಏ ಹಬ್ಬಕ ಈಗ ಹಬ್ಬ ಯಾವ್ದು ಇಲ್ವಲ್ಲ.
ಹ ಹಬ್ಬ ಏನಿಲ್ಲ ಹ ಸ್ವಲ್ಪ ಕೆಲಸ ಇತ್ತ ಒಂದು ಫ್ಲಾಟ್ ಮೇಲೆ ಬಂದಿದ್ದೆ ತಗಂದಿದ್ ಇದ ಹೆಸರು ಮೇಲೆ ಮಾಡ್ಸೋದಿತ್ತ ಹಂಗಾಗಿ ಬಂದಿದೆ ಮನೆಗ.
ಹ ಹಾ ಎಲ್ಲಿ ಹಬ್ಬಕ್ ಹೋಗಿದ್ರೆ ನಡಿದ್ದ ಅದ್ಕೆ ಇವಾಗ ಯಾವ್ದೋ ಹಬ್ಬ ಇಲ್ವಲ್ಲ.
ಇವಾ ಜಸ್ಟ್ ಯಾವ ಹಬ್ಬ ಇಲ್ಲ ಎಲ್ಲ ಹಬ್ಬ ಮುಗಿದ ಮೇಲೆ ಊರಿಗೆ ಬಂದಿದ್ದೀನಿ.
ಹ ಅದಕ್ಕೆ ಕೇಳದೆ ಅಣ್ಣ
ಹೌದಾ.
ಹಾ ಮಾರುತಿ ಯಗಣ್ಣ ಇಲ್ಲಿ ಹಾಸ್ಟಲ್ಗೆ ಬಂದ್ಮೇಲೆ ಪರಿಚಯಣ್ಣ.
ಹ ಮಾರುತಿ ಅವರು ಹಾಸ್ಟೆಲ್ಗೆ ಬಂದ ಮೇಲೆನೆ ಪರಿಚಯ. ಇವಾಗ ಒಂದೂವರೆ ವರ್ಷ ಇಂದ ಪರಿಚಯ ಅವರು.
ಹಾ ಹಾ ಹ ಮತ್ತೆ ಅಣ್ಣ
ಮತ್ತೆ ಎಲ್ಲ ಹೇಳ್ಬೇಕಪ್ಪ ನೀವ್ ಹೇಳ್ಬೇಕೆಲ್ಲ ಸಿಟಿಯಲ್ಲಿ ಇದ್ದೀರಾ.
ಯಾ ಸಿಟಿ ಅಣ್ಣ ಏನ್ ಫಸ್ಟ್ ನಾವು ಹಳ್ಳಿಲೇ ಹಳ್ಳಿಲೇ ಇದ್ ದಿವಿ ಅಣ್ಣ ಗೋನಾಲ್ ಅಂತ ಇದೆ ಅಲ್ಲ. ಹಾ ಅಲ್ಲಿದ್ವಿ ಇವಾಗ ಅಂದ್ರೆ ಇಲ್ಲೇ ಮನೆ ಮಾಡಿದ್
ಹೌದಾ
ಹ ಕಾಲ್‌ ಇಲ್ಲ ಕಾಲೇಜ್ ಅಣ್ಣ ಇಂಜಿನಿಯರಿಂಗ್ ಅಪ್ಪ ಕಾಲೇಜ್ ಅಲ್ವಾ. ಮಾರುತಿ ಅವರ್ ಕಾಲೇಜು ಅದೇ ಕಾಲೇಜು ನಂದು ಶ್ ಸಿಕ್ಸ್ ಸೇಮ್ ಅವ್ರದ್ ಪೋರ್ತ್ ಸೇಮ್.
ಹಾ ಹಾ
ಹಾ
ಮತ್ತೆ ಎಲ್ ಬಂತ ನ ಇಂಜಿನಿಯರಿಂಗ್
ನಾ ನಾ ಬ್ಯಾಕ್ದ ಎಲ್ಲಾ ಸಬ್ಜೆಕ್ಟ್
ಬ್ಯಾಕುನ ಬ್ಯಾಕ್ ಇದಾವ ಸಬ್ಜೆಕ್ಟ್.
ಹ ಹ.
ಹೌದ ಆಲ್ಮೋಸ್ಟ್ ಅಲ್ಲಿ ಇಂಜಿನಿಯರಿಂಗ್ ಸ್ವಲ್ಪಷ್ಟ ಎಲ್ಲ ಸ್ಟ್ರಿಕ್ಟ್ ಇತ್ತವಲ್ಲ ಎ ಎಕ್ಸಾಮ್ ಹಂಗಾಗಿ.
ಅದು ಕೋಡಿಂಗ್ ಅದೆಲ್ಲ ಮಾಡ್ಬೇಕಲಣ್ಣ ಒಂದ್ ಸ್ವಲ್ಪ ಹೆಚ್ಚುಕಮ್ಮಿ ಆದ್ರೂ ಎರಾರ್ಸ್ ಬರುತ್ತೆ ಹಂಗಾಗಿ ಹ್ಮ
ಪೇಪರ್ ಎಲ್ಲ ಎಲ್ಲ ವ್ಯಾಲ್ಯೇನ್ ಆತವ ನ
ಇಲ್ಲಿ ವಿಟುವಣ್ಣ ಬೆಳಗಾವ್
ಹೌದು ಬೆಳಗಾವಿ ವೆಲ್ವಿಷನ್ ಆಗ್ತವಾ
ಹ ಎಲ್ಲ ವ ಅಂದೆ ವಿ ಟು ಬ್ರಾಂಚ್ ಅಂದ್ರೆ ಎಲ್ಲ ಬೆಳಗವ್ ಗೆ ಹೋಗತಾವಣ ಇಂಜಿನಿಯರಿಂಗ್ ಕಾಲೇಜ್ ಆಲ್ಮೋಸ್ಟ್ ಪಟ್ಣ ಮುಸಿದ್ರೆ ಅಲ್ಲೇ ಕಾಲೇಜಲ್ಲ ಚೆಕ್ ಆಗ್ತಾವ
ಹಾಂ ಹಾಂ ಇನ್ನುೂ ಇಂಜಿನಿಯರಿಂಗ್ ಕ ಕಂಪ್ಲೀಟ್ ಆಗಾಗ್ರೆ ಎಷ್ಟು ಎಷ್ಟು ಇಯರ್ ರ್ಬೇಕು
ಇನ್ನೊ ಒಂದ್ ವರ್ಷಣ ನಮ್ದ ಸಿಕ್ಸ್ ಸಿಕ್ಸ್ತ್ ಸೆವೆಂತ್ ಸೆಮ್ ಎಕ್ಸಾಮ್ ಇರ್ತವಣ್ಣ ಏತ್ ಸೆಮ್ ಇಂಟರ್ನ್ಶಿಪ್ ಇರ್ತಾನ ಅಂದ್ರೆ ಬರೀ ಹಿಂಗ ಅಟೆಂಡ್ ಮಾಡಣ ಇಂಟರ್ವ್ಯೂ ಅಟೆಂಡ್ ಮಾಡ
ಹೌದಾ
ಹಾ ಇವಾಗ ಮಾರತಿದ್ದವ್ರದೆಲ್ಲ ಇನ್ನೊ ಟು ಇಯರ್ ಅಣ ಅವ್ರು ಅಂದ್ರೆ ಅವರು ಇನ್ನೊ ಜೂನಿಯರ್ ಅಲ್ವಾ
ಹೌದಾ ಅವ್ರು ಮಾರತವರು ಜೂನಿಯರಾ
ಹಾ ನಮ್ ಜೂನಿಯರ್ ಅನ್ನ ಅವ್ರು
ಹೌದ ನೀವು್ ಸೀನಿಯರ್ ಒಂದ್ ಆರು ತಿಂಗಳ ಒಂದ್ ವರ್ಷನ
ಆಣ
ಹಾ ಗೊತ್ತು ಹಾ ಗೊತ್ತು ಗೊತ್ತು
ಹಾ ಅವರು ನಮ್ಮೂಊರರ ಅವ್ರು ಅಂದ್ರೆ ಬಾಚಿಮೆಟ್ಟಿ ಅಂತ ಬರುತ್ತ
ಹ ಹಾ ಇವಾಗ ಮುಂದ ಏನ್ ಮಾಡ್ಬೇಕು ಅದು್ ಮುಗಿಸ್್ಮಲೆ ಕಂಪ್ಲೀಟ್ ಆದ್ಮೇಲೆ
ಇಲ್ಲಣ್ಣ ಫಸ್ಟ್ ಬ್ಯಾಕು ತಕ್ಕೊೋಬೇಕಲ್ಲಣ್ಣ ಆದ್ರ ಈಗ ಅದ್ ತೊೋಲ್ಲ ಅಂದ್ರೆ ಮುಂದ್ ಏನ್ ಮಾಡದಾಗ
ಹೌದಲ್ಲಾ
ಅಂದ್ರೆ ಬ್ಯಾಕ್ ಬಾಳದ್ಣ ಇಪ್ಪತ್ತ ಎಂಟ ಅವಣ ಬ್ಯಾಕ್
ಇಪ್ಪತ್ತೆಂಟುದಾವ
ಹ ಎರಡ್ ಸೆಮ್ ಎಕ್ಸಾಮ ಬರ್ದಿಲ್ಲ ನಾ.
ಒಂದ ಶಂಬರ್
ಎರಡ್ ಸೆಮ್ ಅಣ ಎರಡ್ ಸೆಮ್ ಬರ್ದೇ ಇಲ್ಲ
ಎರಡ್ ಶಂಬರ್ದಿಲ್ಲಾ.
ಆಣ
ಒಂದ್ ಸೆಮ್ಗೆ ಎಷ್ಟು ಬರ್ತವೆ ಸಬ್ಜೆಕ್ಟ್.
ಎಂಟಣ್ಣ ಎಂಟು ಲ್ಯಾಬ್ ಅವೆಲ್ಲ ಇಡಿದು ಎಂಟಣ.
ಟೋಟಲ್ ಎಂಟು ಹದ್ನಾರು ಹದ್ನಾರು ಆಯ್ತು ಎರಡು ಎರಡು ಎರಡು ವರ್ಷ.
ಹದ್ನಾರು ಅಂದ್ರ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಇದ್ವು ಅಣ್ಣ ಸ್ವಲ್ಪ.
ಪೇಪರ್ ಇದ್ವಾ.
ಹ ಬ್ಯಾಕ್ ಇದ್ವು ಅವೆಲ್ಲ ಸೇರಿ ಟೋಟಲ್ ಇಪ್ಪತ್ತೆಂಟ ಆಗ್ತಾವ.
ಹ ಹಾ ಆಲ್ಮೋಸ್ಟ್ ಅಲ್ಲೂ ಇಂಜಿನಿಯರ್ ಕಂಪ್ಲೀಟ್ ಅ ನಮ್ದಾ. ನಮ್ದಾ ಅಲೋ ನಮ್ದು ಬಂದು ಹೆಂಗಂದ್ರೆ ಡಿಗ್ರಿದು ಬ್ಲ್ಯಾಕ್ ಇರಲ್ಲ
ಹಾ
ಬ್ಯಾಕ ಇರಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಅಂದ್ರ ಏನ್ಗ ನೆಡಿತಾವಲ್ಲ ಹಾಗಾಗಿ ಬ್ಯಾಕಿರಲ್ಲ
ಅಂದ್ರೆ ಎಲ್ಲ ಟೀಚಿಂಗ ಎಲ್ಲ ಹೆಂಗಿದ ಅಣ್ಣ
ಟೀಚಿಂಗ್ ಆಲ್ಮೋಸ್ಟ್ ಎಲ್ಲ ನಮ ಡೈರೆಕ್ಟೇ ಮಾಡಿದ್ದೆ
ಹ ಹಾ ಅಂದ್ರೆ ಡೈರೆಕ್ಟ್ ಎಕ್ಸಾಮಾ
ಹಾ ಡೈರೆಕ್ಟ್ ಎಕ್ಸಾಮ್. ಹೆಂಗಿದ್ರು ನಿಮ್ಗೆ ಗೊತ್ತಿದ್ದ ಇದೆ ಡಿಗ್ರಿ ಹೆಂಗಂದ್ರೆ ಡೈರೆಕ್ಟ್ ಇದೆ.
ಹ ಹ ಅಂದ್ರೆ ಅಲ್ಲೇ ಅಲ್ಲಣ ಅಪ್ಪ ಕಾಲೇಜ ಅಂದ್ರೆ ಡೈರೆಕ್ಟ್ ಎಕ್ಸಾಮ್ ಅಣ. ಬೆಂಗ್ಳೂರ್ಗ್ ಹೋಗ್ಬೇಕಂತ ಅನ್ಕೊಂಡಿದೀರಿ. ಅಲ್ಲೇ ಯಾವ್ದಾದ್ರೂ ಜಾಬ್ ನೋಡ್ಕೊಂಡು ಅಂದ್ರೆ ಕಂಪ್ನಿಲೀ.
ಹಾ ಹಾ
ಹ್ಮ
ಹ ಕಂಪ್ನಿಯಲ್ಲಿ ಎಷ್ಟು ಕೊಡ್ಬೋದು ಇವಾಗ ಅವ್ ಮುಗಿದ್ಮೇಲೆ
ನಿಲ್ಲಿ ಅಂದ್ರೆ ಅಂದ್ರೆ ಗೊತ್ತಿದ್ದೊರ್ ಇದಾರಣ ಅಲ್ಲಿ.
ಹಾ
ಅವ್ರ ಇನ್ಫ್ಲೂಯನ್ಸ್ ಮಂದ್ರ ಹೋದ್ರೆ ಒಂದ್ ಹದ್ನೈದಕ ಕೊಡ್ತಾರಣ್ಣ ಊಟ ಅವ್ರದ ರೂಮ್ ಅವ್ರದ
ಎಲ್ಲ ಬಿಟ್ಬಿಟ್ಟು ಅದ್ನೇ ಕೊಡ್ತಾರೆ ಸ್ಯಾಲ್ರಿ
ಹಾ ಗೊತ್ತಿರೋರ ಇದ ಸ್ವಲ್ಪ
ಹೌದಾ ಇಂಜಿನಿಯರಿಂಗ್ ಕ ಕಂಪ್ಲೀಟ್ ಆದಲೆ ಹದನೈದು ಕೊಡ್ತಾರಾ
ಅಂದ್ರೆ ಅಂದ್ರ ಸ್ಟಡಿ ಬಗ್ಗೆ ಎಲ್ಲಾನ ಇದು ಅಂದ್ರ ಹಿಂಗ್ ಡೈರೆಕ್ಟ್ ನಮ್ ಗೊತ್ತಿದ ಇದಾರಲ್ಲಿ
ಆ ಹಾ
ಹ ಹಿಂಗ ಸ್ಕ್ಯಾನ್ ಮಾಡೋದ ಅಂದ್ರೆ ಯಾವ ಯಾವ್ದಾದ್ರರು ಹಿಂಗ ವಸ್ತು ಬಂದಿರ್ತಾವಲ್ವಾ ಹ ಯಾವ ಕಡೆೆಯಿಂದ್ರ ಆದ್ರು ಅವನ್ನ ಸ್ಕ್ಯಾನ್ ಮಾಡಿ ಅವನ್ ಪಾರ್ಸಲ್ ಕಳಸ್ಬೇಕು
ಹಾ ಹಾ
ಹಗೆ ಹದ್ನೈದು ಸಾವಿರ ಕೊಡ್ತವಿ
ಹೌದಾ
ಹಾ ನಿಮ್ದಣ ಮುಮ್ ಡಿಗ್ರಿ ಮುಮ್ನಲ್ಲಿ ಇಳ್ತ
ನಮ್ದಾ
ಹಾ
ನಮದು
ಬಿ ಪೆ ಮಾಡ್ಬೇಕ ಹ್ಮ
ನೋಡ್ಬೇಕು ಇನ್ನ ಏನಾಗುತ್ತೆ ಇನ್ನ ಸಿಕ್ಸ್ ಮಂತ್ ಅಲ್ಲ ಡಿಗ್ರಿ ಇನ್ನ ಕಂಪ್ಲೀಟೆಡ್ ಬರ್ದಿದೀವಿ ಆದ್ರೆ ಮಾರ್ಕ್ಸ್ ಇಿನಾಗ ಬಂದು ಕೊಟ್ಟಿಲ್ಲಲ್ಲ ಎಕ್ಸಾಮ್ ಎಲ್ಲಾ ಕ್ಲಿಯರ್ ಆದ್ಮೇಲೆ ನೋಡ್ಬೇಕಕ್ ಮುಂದೆ ಬಿಪೇರ್ ಮಾಡ್ಬೇಕು ಅನ್ಕಂತಿದ್ರರಿ
ಹ ಹಾ ಹೌದಾ
ನೆಟ್ವರ್ಗ್ ಏನಾದ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ವಾಯ್ಸ್
ಏ ಇಲ್ಲಣ್ಣ ಕರೆಕ್ಟ್ ಕೇಳ್ತಾ ಇದಿ
ಕರೆಕ್ಟ್ ಆಗಿ ಕೇಳ್ತಾ ಇದೆಯಾ
ಹಾ.
ಅದಕ್ಕೆ ಅಂದೆ ನಮ್ದ್ ಹೆಂಗಾದ್ರೆ ಸ್ವಲ್ಪ ಇಲ್ಲಿ ಜೀವೋ ಬರುತ್ತೆ ನಮ್ದ್ ಏರ್ಟೆಲ್ ಸಿಮ್ ಅಲ್ಲಾ
ಹಾ ಅಣ್ಣಾ
ಅಲ್ಲಿ ಹಾಸ್ಟೆಲ್ ಅಲ್ಲಿ ನಮ್ದು ಎರ್ಟಲ್ಲೇ
ಹಾ ಅಣ್ಣಾ ಇಲ್ಲಿ ಏರ್ಟೆಲ್ ಬರುತ್ತೆ ಅಂದ್ರೆ ಜಿಯೋ ಬರಲ್ಲ ಇಲ್ಲಿ
ನಮ್ಮುಊರಲ್ಲಿ ಈ ಕಡೆ ಬಂದ್ರೆ ಜೀಯೊ ಬಂದ್ಬಿಡುತ್ತಲ್ಲ ಹಾಗಾಗಿ ಸ್ವಲ್ಪ ತೊಂದ್ರರೆ ಆಗುತ್ತೆ ನಮ್ಗೆ
ಅಂದ್ರೆ ಅಣ್ಣ ಈಗ ಯಾವ್ದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಯಾವ್ದಾದ್ರೂ ಮಾಡಿದಿರಾ
ಯಾವ್ದ ಯಾವ್ದಾದ್ರೆ ಆರ್ ಆರ್ ಬಿ ಅಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಬರ್ದಿದೀನಿ ಎಲ್ಲಾನು
ಯಾವ್ದ ಯಾವ್ದಣ್ಣ
ಮಿನಿ ಹ ಆರ್ ಆರ್ ಬಿ ಬರ್ದಿದ್ದೀನಿ ಎರಡ್ ಸತಿ ಬರ್ದೀನಿ ಗ್ರೂಪ್ ಡಿ
ಹಾ.
ಎಸ್ ಎ ಜಿ ಡಿ ಎರಡ್ ಸತಿ ಬರ್ದಿದ್ದೀನಿ ಅಗ್ನೀವಿರ್ ಎರಡ್ನೇ ಸತಿ ಈ ಸತಿ ರಿಜಲ್ಟ್ ಬಿಡ್ತಾರೆ ಇನ್ನ ಒಂದ ಎರಡು ಇನ್ನ ರಿಜಲ್ಟ್ ಬಂದಿಲ್ಲ
ಹ ಹಾ.
ರಿಜಲ್ಟ್ ಬರುತ್ತೆ ಆದ್ರೆ ಇನ್ನೊ ಒಂದು ಈ ವೀಕಲ್ಲಿ ಬರ್ಬೋದಿಲ್ಲ ಇಲ್ಲ ನೆಕ್ಸ್ಟ್ ವೀಕ್ ಬರುತ್ತೆ.
ಹ ಅದು ರಿಜಲ್ಟ್ ಬಂದ್ಮೇಲೆ ಫಿಸಿಕಲ್ ಇರುತ್ತೇನಣ್ಣ ಫಿಸಿಕಲ್ ಹ ಅಂದ್ರೆ ಇನ್ನು ಫಿಸಿಕಲ್ ಅಟೆಂಡ್ ಆಗಿಲ್ಲ ನೀ
ಆ ಫಿಸಿಕಲ್ ಬ್ಯಾರಕಡೆ ಅಟೆಂಡ್ ಆಗಿದ್ದೀನಿ ಇಂಡಿಯನ್ ಏರ್ಫೋಸ್ ಓಪನ್ ರಲ್ಲಿ ಅಟೆಂಡ್ ಆಗಿದ್ದೀನಿ
ಹಾ ಅಣ್ಣಾ
ಅದ್ರಲ್ಲಿ ಪಾಸ್ ಆಗಿದೆ ಫಿಸಿಕಲ್ ಪಾಸ್ ಇದೆ ಅಲ್ಮೊಸ್ಟಾಲ್ ಅಥ್ಲೆಟಿಕ್ಸ್
ಹ್ಮ ಅಥ್ಲೆಟಿಕ್ಸ್ ಹಾ ಅಣ್ಣಾ
ಲಾಂಗ್ ಮಾಡ್ತನಿ ನಾನ್ ಟೆನ್ ಕೆ ಟ್ವೆಂಟಿ ಒನ್ ಕೆ ರನ್ನಿಂಗ್ ಮಾಡ್ತೀನಿ
ಹೌದಾ ಅಣ್ಣಾ ನಮ್ದು ಎನ್ ಸಿ ಸಿ ಆಗಿತ್ತಣ ಅಂದ್ರ ಬಿಟ್ಟೆ ನಾನು
ಹೌದಾ
ರನ್ನಿಂಗ ಗಿನ್ನಿಂಗ್ ಮಾಡ್ತವಿ
ಇಲ್ಲಾಣ್ಣ ಅವಾಗ ಮಾಡ್ತಿದ್ದೆ ಅಂದ್ರೆ ಜಿಮಗ್ ಹೋಗ್ತಿದ್ನಲ್ಲ ಅವಾಗ
ಹೌದಾ.
ಹಾ ರನ್ನಿಂಗ್ ಮಾಡ್ತಿದ್ದೆ ಎಲ್ಲಾ ಮಾಡ್ತಿದ್ದೆ ಇವಾಗ ಬಿಟ್ಟಿದ್ದೀನೀ ಎಲ್ಲಾ
ಹ ಯೂನಿವರ್ಸಟಿ ಬ್ಲೂ ಆಗಾವ ಯಾವಾದ್ರೂ
ಇಲ್ಲಣ್ಣ
ಇಲ್ವಾ ಒಂದನೇ ಇಲ್ವಾ
ಒಂದುನು ಇಲ್ಲಣ್ಣ.
ಹ ಹಾ.
ಊಟ ಆಯ್ತಾ ಅಣ್ಣಾ.
ಹಾ ಊಟ ಇನ್ನ ಆಗಿಲ್ಲ ಅಮ್ಮವ್ರು ರೆಡಿ ಮಾಡ್ತಾ ಇದ್ರು ಊಟ ಹಂಗಾಗಿ ಸ್ವಲ್ಪ ಹೊರ್ಗಡೆ ಬಂದೆ.
ಹೌದಾ ಸರಿ ತೊ
ಸಾ.
. ಆಮೇಲೆ ಕಾಲ್ ಮಾಡ್ತೀನಿ ಅಣ್ಣ ಒಂದ್ ಹತ್ತು ನಿಮಿಷ ಬಿಟ್ಟು ಹ ಅಣ್ಣ ಓಕೆ ಓ. ಹಾ.